ಹಲೋ
ಹ್ಮ ಹೇಳು.
ಈ ಇವರು ಏನಂತಿದ್ದಾರೆ ಅಂದ್ರೆ ಈಗ ನಾರ್ಮಲ್ ಆಗಿ ಹ್ ಇವುಳ ತಗಲ್ಲ ನಮ್ಗೆ ಪ್ರಮೋಷನ್ ಮಾಡಿ ಅದೇನಪ್ಪ ಅದೇನದು. ಹಾ ನೀವ್ ಇಷ್ಟು ಜನ ಜಾಯಿನ್ ಮಾಡ್ದೋ ಅಂದ್ರೆ ನಿಮ್ಗೆ ಇಷ್ಟ್ ಬರುತ್ತೆ ನಿಮ್ ಕೆಳಗಡೆ ಚೈನ್ ಬೆಳಸ್ಕೊ ಹೋಗ್ತೀರಾ. ಲೆಫ್ಟು ರೈಟು ಅಂತ.
ಈ ಅಂತವೆಲ್ಲ ಏನು ಇಲ್ಲ ಕ
ಹಾ ಹಾ ಹಾ ಆತರ ಇರ್ತಿದ್ವಲ್ಲಾ ಆತರ ನಮ್ಮ್ ವಿನುಕ ಏನಂದ್ರು ಕೇಳ್ದಗ. ಯಾಕೇಂದ್ರ ಮೈಸೂರ್ಲುೂ ನಮ್ಮನ್ನ ತಿಂಗಳನ್ಗಟ್ಲೆ ಅದ್ ಏನೇನೋ ಮಾಡ್ಸೂರು ರೋಹಿ ದುಡ್ಡೇ ಬರ್ನಿಲ ಗೊತ್ತಾ ನನಗೆ. ನಗೆ
ಇದಂಗಾಗಲ್ಲ ಇಲ್ಲಂದಿದ್ರೇ ನಾವ್ ಯಾಕೋ ಮಾಡ್ ತಿದ್ವಿ.
ಅಲ್ಲ ನೀವುನು ಆತರ ನಿಮ್ ಬೇರೆಯವ್ರನ್ನ ಸೇರ್ಸಿ ಈ ತರ ಮಾಡ್ದಾಗ ನಿಮ್ಗೆ ಬರುತ್ತೆ ಅಂತ ಎನ ಹಳ್ಗಿಡಿದೀರಾ ಅಂತ.
ಹಾ ಹಾ ನಾನ್ ನಿಮ್ಗೆ ಹೆಲ್ಪ್ ಆಗತ್ತ ಅಂತ ಹೇಳ್ತಾ ಇದ್ದೀನಿ ನಮಗೆ ಎಂತ ಕಮಿಷ ಅವೆಲ್ಲ ಇಲ್ಲ.
ಹ್ಮ್ ಅಲ್ಲ ಅಲ್ಲ ಅವ್ರಗೆಲ್ಲಾ ಈತರ ಹೇಳ್ತು ಅನ್ನದ. ಹ ಅವರು ಜಾಯನ್ ಆಗಲ್ಲ ಹ ಹ ಜಾಯನ್ ಆಗಲ್ಲ. ಅದಕ್ಕೋಸ್ಕರ ಈತರ ಹೇಳಿದ್ರೆ ಜಾಯಿನ್ ಆಗ್ತಾರೆ ಅಂದ್ಬಿಟ್ಟು ಏನಾದ್ರು ಹೇಳಿ ಮಾಡ್ಸಿದಾರ ಅಂತ ನಂ ಕೇಳ್ ಕೇಳ್ತಿರೋದು. ಆಗ ನೀವು ಜಾಯಿನ್ ಮಾಡ್ದಾಗ ಅಲ್ಲ ಅಲ್ಲ ನೀವು. ಅಲ್ಲ ನೀವು ಒಂದ್ ಹತ್ತು ಜನ ಜಾಯನ್ ಮಾಡ್ತು ಅಂದಾಗ ಅಹ ನಿಮ್ಗೆ ಈ ಅಮೌಂಟ್ ಬರುತ್ತೆ ಅಂತ ಹೇಳ್ತಾರೆ. ಈ ವಾಟ್ಸಪಲ್ಲಿ ಕಳಸ್ತರಲ್ಲ.
ಆ ತರ ಏನು ಹೇಳಿಲ್ಲಪ್ಪ ಗೊತ್ತಾಯ್ತು ನೀನ್ ಹೇಳ್ತಿರೋದು.
ಹ ಹಾ ಹಾ ನೀನೇ ಸ್ವತಃ ಫ್ರೀ ಇದ್ರೆ ಮಾಡ್ಲಿ ಅಂ
ನಿನ್ಗೆ ಎಲ್ಪ್ ಆಗತ್ತೆ. ದುಡ್ಡು ಕೇಳ್ದಲ್ಲ ಅಟ್ಲೀಸ್ಟ್ ಇದೇನು ಕೆಲ್ಸ ಇಲ್ಲ ಬರಿ ಹತ್ ಹತ್ ನಿಮಿಷ ಮಾತಾಡೋದು ಅಂತ ಹೇಳ್ದೆ.
ಹ್ಮ್ ಹ್ಮ ಹ್ಮ ಮತ್ತೆ ಅವ್ರ ಬ್ಯಾಂಕ್ ಡೀಟೇಲ್ಸ್ ತಗೊಂಡಿದ್ವಲ್ಲ.
ಈ ಯು ಪಿ ಐ ಐ ಡಿ ಹಾಕೋ ಅಂತ
ಹ್ಮ್ ಹ್ಮ್ ನೋಡ್ತೀನ್ ಬಿಡಿ ಹಾಗಾದ್ರೆ. ಹಂಗೆ ಮಾಡ್ತೀನಿ.
ಹ್ಮ್ ನಾಕು. ಪೀಮಂಟ್ ಇದರಲ್ಲಿ ತೋರಿಸುತ್ ನಿಂಗೆ.
ಹ್ಮ್ ಹ್ಮ್ ಹ್ಮ್
ಎಷ್ಟು ಅಂತ ಇವತ್ತೆ ತೋರ್ಸಲ್ಲ. ಮಾಡು ಒಂದ್ ಹತ್ತು ಒಂದ್ ಹದ್ನೈದು ಟಾಸ್ಕ್ ಮಾಡು.
ಹ್ಮ್
ಗೊತ್ತಾಗುತ್ತೆ ನಿನಗೆ ಒಂದ್ಸತಿ ನಿ ನಂಬಿಕೆ ಬಂದಮೇಲೆ ಆಮೇಲೆ ಹೇಳಬೇಕಿತ್ತು
ಹ್ಮ್ ಹ್ಮ್ ಹೌದು.
ಮಾತಾಡಪ್
ಅತ್ತೆ ಮಗಳ್ ಮಗಳು.
ಅದೇ ಅದೇ ಅದೇ. ಹ್ಮ
ಹ್ಮ್ ಮಾವನ ಮಗಳು ಏನು ಮಾತಾಡಿಲ್ಲ ಮಾಡ್ತೀನಿ ಮಾತಾಡ್ತೀನಿ ಈಗ ನಿಂದು ನಿನ್ ಜೊತೆ ಮಾತಾಡಿ. ಎನಿಲ್ಲ.
ನಾಳೆ ಮಾಡು
ನೀನೇ ಫಸ್ಟ್ ಅಲ್ವಾ ನನಗೆ
ಹ್ಮ್
ಆ
ಅದೇ ನಾನೇ ಫಸ್ಟ್ ಮಾಡಿದ್ದಾಳ
ಹಾ ನೀನೇ ಫಸ್ಟ್ ಅಲ್ವಾ ನನಗೆ ಅದಕ್ಕೆ ನಿಗೆ ಮಾಡ
ಹಏ ಡವ್ ಗವರಾಜ ನಂಗ ಫ್ಲಾಶ್ ಆಗ್ಲಿಲ್ಲ
ನಾ ಡವ್ ಚೆನ್ನಾಗ್ ಆಡ್ತೀನಿ ಎಲ್ಲ
ಹ ಹೌದು ಡವ್ ಚೆನ್ನಾಗ್ ಮಾಡ್ತಿಯಾ ನೀನಿಂದ ಕಲಿಬೇಕು
ಹ ಯಾಕ ನಂಗ ಆಥರ ಸ್ಕಿಲ್ ಡವ ಮಾಡೋ ಸ್ಕಿಲ್
ಮುದು ಬೈ ಬರ್ತ ಅನಿಸುದು ಅದಕ್ಕೆ
ಬೈ ಬರುತ ಬರುತ್ ಮಂಜಿರಾಳ ನೀಲ್ ಇಲ್ಲರಿಲ್ಲ ನಮ್ಮ ಅಪ್ಪಾ ತರ ಎಂಡ ಹೋಗ ಮಾಡ ಕೋಪಸ್ತಿ ಬೇರೆ ಬೇರೆ ಬಿಷ್ಟತಿ
ನಾನು ಅವಡ್ದರೆ ಇೇಲಿಲ್ಲ ನಿಂದು ನಿಂದೆ
ಹ್ಮ ಉಡ್ತಾಗಲ ಅಂದ್ರೆ ಅನುಂಶಿಕವಾಗ ಬಂದಐತೆ ಅಂತ
ಯನ್ ಗತ್ತಪ್ಪ ಬೆಳಿ ಬೆಳಿ ತಾನ ಕತ್ಕೊಳ್ಳದಿಲ್ಲ
ಏನ್ ಮಾಡದ ಬಿಡಿ ಗಾಡ್ ಸುತ್ತ ನಿಮ್ಗೆ ಊಟ ಮಾಡ್ಕೊಂಡ್ ಮಾಡ್ಕೊಂಡ್ ಮಲಗಿದೀರಾ ಅದಕ್ಕೆ
ಹ್ಮ್ ನೀನೇ್ಮ ನೀನೇನ್ ಮಾಡ್ತಾ ಇದ್ಯಾಾ
ನಾನು ಕೆಲ್ಸ ಹೋಗ್ತಿದ್ದನೆ
ನಾನ್ ನೋಡಿದ್ದೇನಿ ಕೆಲ್ಸ
ಹ್ಮ್ ಕೆಲ್ಸಕ್ ಸೇರ್ಕೊಂಡೆ ಕಣೆ ನಾನು ಹೇಳಿಲ್ಲಲ್ ನಿಂಗೆ
ಹ್ಮ ಹ್ಮ
ಹಟಲ್ ಜೆನಾಗಿದ್ದೀನಿ
ಮುಟ್ ಏನು
ಫ್ಲಿಪ್ಕಾರ್ಟ್ ಅಲ್ಲಿ ಆರು ಗಂಟೆೆಗೆ ಹೋಗೋದು ಎಲ್ಲ ಬರುಗತ್ತೆ ಅದ್ನೆಲ್ಲಾ ಸ್ಕ್ಯಾ ಇಳಗಿಸ್ಬಿಟ್ಟು ಸ್ಕ್ಯಾನ್ ಮಾಡ್ಬಿಟ್ಟು ಕ್ಯ ಆರ್ ಕೋಡ್ ನ ಇಷ್ಟ್ ಐಟಮ್ ಬಂದಿದೆ ಅಂತ ಡೀಟೇಲ್ ನ ಆಡ್ ಮಾಡ್ಬಿಟ್ಟು
ಹ್ಮ್
ನೋಡದು ಇಪ್ಪತ್ತೆರಡು ಕೊಡ್ತೀನಿ ಅಂತ ಹೇಳಿದಿದ್ದಾರೆ ಅದ ಏನೇನ ಕನ್ನ್ಸನ್ನ್ನ್ಸನ್ ಎಲ್ಲ ಸೇರಿಸ ಇಪ್ಪತ್ತಾರು ಬರುತ್ತೆ ಅಂತ ಹೇಳಿದ್ದಾರೆ ವಿಜಯನಗರದಲ್ಲಿದಲ್ಲಿ ಶೇಪಕಟ ಬಂದ್ ಲಾಗೇಜ್ ಎಲ್ಲಾ ನೀ ಎಲ್ಲ ಎಳಕ್ಸ್ತೀಯ ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಕ್ಯಾನ್ ಬರೀ ಸ್ಕ್ಯಾನ್ ಮಾಡದಲ್ಲ ಸ್ಕ್ಯಾನ್ ಮಾಡೋದಲ್ಲ ಈಗ ಅಟೋಲ್ ಲಗೇಜ್ ಬರುತ್ತೆ ಏನೇನ್ ಇರುತ್ತೆ ಐಟಮ್ ಗಳೆಲ್ಲಾ ಬರುತ್ತೆ ಅಲ್ಲೆ ಜಲ ಸವರಿ ಐಟಮ್ ಗಳು ಏನ್ ಇದೆ ಅದೆಲ್ಲ ಬರುತ್ತೆ ಗೂಡ್ಸು ಅದನೆಲ್ಲ ಇಳಕ್ಸಿ ಅದನೆಲ್ಲ ಸ್ಕ್ಯಾನ್ ಮಾಡಿ
ಹ್ಮ್
ಒಂದ ಹತ್ತುವರೆಗೆ ಮುಗಿಯುತ್ತೆ ಮತ್ತೆ ಸಾಯಂಕಾಲ
ಮತ್ತೆ ಸಾಯಂಕಾಲ ಹೋಗ್ಬೇಕಾ
ಹ್ಮ್ ಮತ್ತೆ ಒಂದ್ ಏಳ ಗಂಟೆ ಗಂಟೆ ಇರುತ್ತೆ ಸಾಯಂಕಾಲ ಒಂದ್ ಮೂರ ಅವರು ಬೆಳಗಿನ ಟೈಮ್ ಒಂದ್ ಮೂರರಿಂದ ರ್ ಟೋಟಲ ಒಂದು ಏಳುರ್ ಡ್ಯೂಟಿ
ಹ್ಮ್
್ಮ ಹ್ಮ್ ಹ್ಮ ಅದಕ್ಕೆ ಸೇ ಇಪ್ಪತ್ತೆರಡು ಸಂಬಳ ಒಂದು ಪ್ಲಸ್ ಒಂದ ಆರು ಅಂತ ಹೇಳಿದಿದ್ದಾರೆ ಒಂದ್ ಇಪ್ಪತ್ತೆಂಟು ತನಕ ಬರು ತಪ್ಪ ಮಾಡೋಂದಿದ್ದಾರೆ ಹಾ
ಯಾವಾಗಿಂದ
ಹಾ ಹಲೋ ಈ ತಿಂಗಳು ಎಂಟನೇ ತಾರ ಎಂಟನೇ ತಾರಿಕ್ ಕ್ಕಿಂದ
ಹ್ಮ್
ಇದಿಂಗ್ ಎಂಟನೇ ತಾರೀಕಿಂದ ಒಬ್ಬ ಹುಡ್ಗಾವಿ ರ ಇದ ಏನಐತಾನೆ ಒಂದ್ ಜಾಗ ನೀ್ ಬಪ್ಪಾ ಅಂತ ಹೇಳಿದಿದ್ದಾರೆ ್ಮ ಹ ಆಯ್ತು ಸರಿ ನೀ ಏನ್ ಮಾಡೋದು ಬಿಡಿ ಹ
ಜೂನ ಇಂದ ಹೋಗ್ಬೇಕಾ
ಈ ತಿಂಗಗಳ ಹ ಕಣೆ ಎಂಟನೇ ತರೀಕಿಂದ
ನಾ ಇನ್ನುೂ ಆಡರು ವರ್ಕ್ ಮಾಡ್ತಿದ್ದೇ ಅನ್ಕೊಂಡ
ಹ್ಮ್ ನಿಮ್ಗೆ ಏನಮ್ಮ ಅನ್ಕೋತೀರ
ನಿಮ್ದ ಏನಾಯಯ್ತು ಗೌರ್ಮೆಂಟ್ ಎಕ್ಸಾಮ್
ಗೌರ್ಮೆಂಟ್ ಎಕ್ಸಾಮ್ ಅವ್ರಗ್ ಬಿಡಲ್ಲ
ಹಾ
ಅವರು ಬಿಡಲ್ಲ
ಹ್ಮ
ನಾವು ಪಾಸ ಆಗಲ್ಲ
ಆತ್ ಆಗತ್ ಟೈಮ್ ಬರ್ಬೇಕು
ಹೆಂಗೊ್ ಜವರ ತಳ್ಬೇಕಲ್ಲ ನಿಮ್ ತರ ನಾವು ದದುಡ್ಡು ಮಡಿಕೊಂಡ ಇದ್ದಿದ್ರೆ
ನೀವು ಕಣಕ್ ಪಸಾವ್ಕದು
ಹ್ಮ್ ಅದಕ್ಕೆ ನಾವ ಕೆಲ್ಸಕೊತಿರ
ನಾನು ಹಯ್ತ್ದೀಿ ನೋಡು
ಹ್ಮ ನಾವವು ಮಾಡ್ತಾ ಇದೀವಿಲ್ಲ ಕೆಲ್ಸನ ಅಂತೀರಾ
ಹ್ಮ್
ನಿಮ್ ಜೊತೆ ಸೇರ್ಕೊಂಡ ದುಡಿದಿಲ್ವ ಎಂಬತ್ ರೂಪಾಯಿ ಇಲ್ಲ ಅ ನೂರರು ಇನ್ನೂರು ರೂಪಾಯ ಮುನ್ನೂರು ರೂಪಾಯ ಹಡ್ಕೊಂಡ ನಂದ
ನೋಡು ಇದಿಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ತೀನಿ ಎಂದಿದ್ದ ನೋಡು ನೆನ್ಸ್ಕೋ
ಆ
ಇದ್ ಬಂದ್ರೆ ಎಷ್ಟು ಪರ್ಸೆಂಟ್ ಕೊಡ್ತೀವಿ ಕೊಡ್ತೀವಿಿ ಅಂತ ಹೇಳಿದ್ಯಾ ನೆನ್ಸ್ ಕೊ ಅಂದೆ
ಇ ಬಂದ್ರೆ ಎಷ್ಟ್ ಪರ್ಸೆಂಟ್ ಕೊಡ್ತೀನಿ ಅಂತಾನ ಟ್ವೆಂಟಿ ಪರ್ಸೆಂಟ್ ಏನೋ ಹದ್ೈದು ಪರ್ಸೆಂಟ್ ಏನ ಹೇಳ್ದ ನೂರಕ್ ಹದಿನೈದ ಅಂದ್ರೆ ಸಾವಿರಕ್ ನೂರ ವತ್ತು ರೂಪಾಯಿ ಮೂರ್ ಸಾವಿರ ರೂಪಾಯಿ ನೂರು ರೂಪಾಯಿ ನಾನೂರ ಐವತ್ತು ರೂಪಾಯಿ ಪ್ಲಸ್ ಒಂದ ಐವತ್ತಾಲ್ಕು ಐನೂರು ರೂಪಾಯಿ ಕೊಡಿದೆೇನ್ ಬಿೇಡ ಹಾ
ಫಸ್ಟ್ ನೀವು ಮಾಡ್ಬೇಕ ಬೇಕು ಬೇಕ ಮಾಡ್ ಕಳ್ಸು
ಬೇಗ ಮಾಡ್ ಕಳ್ಸು ಆಲ್ರೆಡಿ ಎರಡ್ ಆಯ್ತಲ್ಲಮ್ಮ ನಿನ್ ಜೊತೆ ಮಾತಾಡಿದ್ನ ನಾನ ಇದ ಹೆಚ್ಚೋರಿಂದ ಮಾಡಿದ್ರೆ ಮೂರ ಆಗೋಗಿರದು ನಗೆ
ಇಚರಿ ನಂದು ನಿಲ್ಲೋದು
ಇದು ಆಗ್ಬೇಕು ಅಂತಲ್ಲ
ಹ್ಮ್ ನಂದ ಬರೋ ಬರೀ ನಿಂದನ್ ಮಾತ್ರ ನೋಡ್ಕೊಂಡ್ ಬಿಟ್ರೆ
ವೋ ನಿಂದ ಆಗಿರುತ್ತಲ್ಲ ಆಲ್ರೆಡಿ
ಇಲ್ಲೋ ನಂದು ಐತೆ ಇನ್ ಹದ್ನೈದು ಕಾಲ್ಸ್ ಐತೆ
ಇನ್ನಾ ಹದಿನೈದ ಐತೆ ನಂದು ಬರೀ ಬರೀ ಈಗ ಎರಡನೇದು ಶಿವ ಅಂತ ಎಂಟರ್ ಆಯಿತ ಬೆಳಗ್ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳೋಳ ಅಲ್ಲ ಬೆಳಗ್ ಬೆಳಿಗ್ಗೆ ಗು ಸುಷ್ಮಾ
ಮಾಡಾಯ್ತು
ಮಾಡಾಗ ಹೋಡ್ಲಾ ಬೆಳಗ್ ಬೆಳಗ್ಗೆ ಗುಡ್ ಮಾರ್ನಿಂಗ್ ಕಾಲ ನಿನ್ನದೇ ಆಗಿರ್ಬೇಕು ಕಾರ್ಯ ಕಾರ್ಯ ಆ್ಯಪ್ ಇಂದ
ನಾ ಮಾಡ್ತೀನೀ ಅವಾಗ ಎತ್ತುನ ಇಲ್ವಲ್ಲ
ನಿದ್ದುಗನಲ್ಲಿ ಎದ್ದು ಮಾತಾಡದ್ರೆ ಹೆಂಗ್ ಹತ್ತು ನಿಮಿಷ ಐತೆ ಅಂತಾನೇ ಗೊತ್ತಾಗಲ್ಲ
ಪ್ಲೀಸ್ ನಂಗ ಅವಾಗೆಲ್ಲ ಟಾರ್ಚರ್ ಕೊಡಬೇಡ
ಹೌದಾ ಇನ್ ಟಾರ್ಗೆಟ್ಟ ಹೆಂಗ್ ಮುಗಸದ್ ಮತ್ತೆ
ಹ
ಲೈ ಏನ್ ನೇಮದಿ ಅಮ್ಮಮ್ಮಾ ಅಂದರು ನಲ್ವತ್ತ ನಿಮಿಷ ಅಸ್ಟೇ ಕಣೆ ಲೆ ಆಮಲೆ ಏಲ್ಲೇ ನಲ್ವತ್ ನಿಮಿಷ ಅಂದ್ರೆ ಇದು ಇನೊಂದು ಮುಗ್ದೋಯ್ತು ಎರಡ್ ಟಾಸ್ಕ್ ವೋ ನಿನ್ ಕಡೆಯಿಂದ ಇನ್ನ ಐವತ್ತು ನಿಮಿಷ ಐತೆ ಟೋಟಲ್ ಆಗಿ ನಾವು ಇನ್ನ ಒಂದು ಒಂದೂವರೆ ಗಂಟೆ ಮಾತಾಡ್ತೀನೀ
ಹ್ಮ್ ಹೋಗಿ ಸಾಕು ಟೈ ಜಾಸ್ತಿ ಸು ತಲೆ ಕೆಡಿಸ್ಕೋಬೇಡ ಹೋಗಿ ಮಲ್ಕೊ ಆಯ್ತಾ ಇವಾಗ ಸಾಕು
ಇಲ್ಲ ಇನ್ನೊಂದು ಮಾಡ
ಈ ಪ್ಲೀಸ್ ಆಗಲ್ಲ ಇಲ್ಲೆಲ್ಲ ಮಲ್ಗಿದ್ದಾರೆ
ಹೌದಾ ನೀನು ಮಲ್ಕೊ ನೀನು ಮಲ್ಕೊಂಡೆ ಮಾತಾಡು
ಹ ನಾ ಮೆತ್ ಮೆತ್ತಗೆ ಮಾತಾಡತಿದೀನಿ ನಾಳೆ ಮಾತಾಡ್ತಿನಿ ನಾನು
ಹಂಗಂತಿಯ
ಹ್ಮ್ ಹ್ಮ್
ನೀನು ಮಲ್ಕೋತಿಯ ಏನ ಇಷ್ಟು ಬೇಗ ಮ್ಯಾಲ್ಕೊಳೋಡು ಕಲ್ತ ಬಿಟ್ಟಿದ್ದೀಯ ಈಗ
ಹೌದು ನೀನು ಮಲ್ಕೋ
ಹೂ ಸರಿ ಆಯ್ತು ನಾನು ಮಲ್ಕೋತೀನಿ ನಮ್ಮ ಮನೆ ಇಚೆ ಹುಣ್ ನ ಹಕ್ಬಿಟ್ಟಿದ್ರಾ ತಿರ್ಗಾಡ್ ಡಾ ನಾನು ವಾಕ್ ಮಾಡ್ತಿದ್ದೀನಿ ಊಟ ಮಾಡಿದ್ದೀನಿ ಅದು ಖಾಲಿ ಅಂಟ್ಕೋತಿದೇ
ಹ್ಮ್ ಕೀತ ಹಾಕ್ಬಿಟ್ಟು ಓಡಾಡ್ಬಿಟ್ಟು ಮಲ್ಕೋ ಅಷ್ಟೇ
ಹ್ಮ್ ಹಾ ಕಿತ್ತು ಹಾಕುವಷ್ಟು ದೊಡ್ದೇನಿಲ್ಲ ಕಿತಾಕ್ದೆ ಇರುವಷ್ಟು ಅಷ್ಟು ಸಣ್ಣದೇನಿಲ್ಲ
ಹ್ಮ್
ಕಿತಕಾ ಆಷ್ಟ ದೊಡ್ಡದಿಲ್ಲ ಕೈ ಸಿಗಲ್ಲ
ಏನು ಇದು
ಸರಿ ಕಣೆ ಆಯ್ತು ಇನ್ನೇನೇ ಸಮಾಚಾರ
ಸರಿ ಸರಿ ಎನ್ನಿಲಾ ಆಯ್ತ ಬೈ ನಾಳೆ ಮಾಡ್ತೀನಿ
ಸರಿ ಬೈ ಟೇಕ್ ಕೇರ ಸಿಯು ಟುಮಾರೋ ಬೈ ಗುಡ್ ನೈಟ್ಟ ಸ್ವೀಟ್ ಡ್ರೀಮ್ ಟೇಕ್ ಕೇರ್
ಹ್ಞ ಗುಡ್ ನೈಟ್ ಗುಡ್ ನೈಟ್ ಬಾಯ್ ಬಾಯ್
ಹ್ಮ